ಅಲ
ಹಾ ಹಲೋ
ಆರಾಮದಯಾ ಅರಾಮದಿಯಾ
ಹಾ ಆರಾಮದ
ಹ್ಮ್ ಏನ್ ಮಾಡಾಗತ್ತಿ ಏನ್ ಮಾಡಾಕದ
ಮನಗ್ ಮನ್ಯಾಗ ಇತ್ತು
ಹ್ಮ್ ಚಾ ಕುಡಿದ್ಯಾ
ಚಾ
ಹ್ಮ್ ಏನ ಫುಲ್ ಜೋರ್ ಸೌಂಡ್ ಬರದತ್ತು ಶಬ್ದ ಬರುತ್ತಾ
ಹೌ
ಆ ಹ
ಹಾ ಹಲೋ
ಹ್ಮ
ಹೊರಗಡೆ ಆಯ್ತಾ ಹಾ ಮತ್ತ ಹಾ ಹಲೋ
ಏನ ತೌೊಂಡ್ ಬರುತ್ತಲ್ಲ
ಹಾ ಏನಿಲ್ಲತ್ತು ಹೊರಗಿದ್ದೆ ಹಾ ಇವಾಗ ಕಳ್ಸುತ್ತೆ ಹಾ
ಮತ್ತೆ ಆರಾಮದೆಯಲ್ಲ
ಹಾ ಆರಾಮದೇ ನೀ
ಹ್ಮ್ ಆರಾಮಿದ್ದ ಎಲ್ಲಾ ಊಗ್ ಹೋಗಿದ್ದಲ್ಲ ಹೋಗ ಬಂದೆ
ಹಾ ಹೋಗ್ಬಂದೆ ಅವಊರಿಗೆ
ಯಾವ ಊರಿಗೆ ಹೋಗ್ಬೇಕು ರೀ
ಯಾವ ಚೌಟ್ರಿ ಯಾವ ಚೌಟ್ರಿ ಅದ್ರಶ ನಮ್ಮ ಮನೆ ದೇವ್ರಿಗೆ ಹೋಗಿದ್ದೆ ಹಾ
ನಮ್ದು ನಾಳೆ್ ಮದ ಹೋಗತವಿ
ಹೌದಾ ಯ
ಕ್ಕ ಹಬ ಪತ್ತರಗೌತ
ಹೌದಾ
ಕೊಪ್ಪಳದ
ಹ್ಮ್
ಬುಧವಾರ ಗುರುವಾರ ಒಂದು ಮದುವೆ ಕಾರ್ಡ್ ಕೊಡೋದು ಕೊಟ್ಟಿಬಿಟ್ಟಿ ಮರೆತುಬುಟಿದ್ದಿ ಆದ್ರೆ ಇವತ್ತು ಹೋಗಿ ಕೊಟ್ಟಿಬಂದಿದೀನಿ ನೋಡ ಆವ್ತು ನಮ್ಮ ಮಾವನ ಮಗ ಬಂದಿದ್
ಹ ಹ್ಮ್
ಹೇಳೀನಿ ಕೊಟ್ಟಾ ಬಂದಿಲ್ಲ ಅದ ಹೋಗುಬಿಟ್ಟು ನನಗೆ ದೂರ ಆಗುತ್ತ ಮತ್ ನಮ್ಮ ಮಾವ ಫೋನ್ ಮಾಡಿದ
ಹ್ಮ್
ನಾನು ಹೋಗಿ ಕೊಟ್ಟು ಬಂದಿನಿ
ಯಾವಾಗ ಹೋಗಿದೆ ನೀನ್ ಕೊಡಕ್ಕ
ಇವತ್ತು ಹೋಗಿದೆ ಬುಧವಾರ ಐತ್ ಮದುವೆ ಇವತ್ತು ಹೋಗಿದೆ
ಹ್ಮ್
ಹೋಗಿವಿ ಫುಲ್ ಮಳೆ ಬರಕೆಹತುಬಿಟ್ಟಿತಿತ್ತು
ಹಾ
ಇನ್ನ ಒಂದು ಕಡೆ ಕೊಕೊಡು ಅಯ್ತಿ ಅದನ್ನ ಏನ್ ಮಾಡುಬೇಕು ಗೊತ್ತಾಗಿಲ್ಲರೀ ಫೋನ್ ಹಚ್ಚೋಕೆ ಹೇಳಿದ ಅದು ಸರಿ ಅಂತ
ಹಾ
ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ
ಹ್ಮ್
ಬರ್ತಾರ ಅವರು ಇವತ್ತು ನಮ್ಮ ಮಾವ ಬರ್ತಾವ ನಮ್ಮ ಅಪ್ಪಾಜಿ ಬರ್ತಾನ
ಹಾ
ಮತ್ತ ನೀವು ಬರ್ರಿ ಮದುವೆಗೆ
ಹಾ ಬಾರಮ್ ಬಾರಾಮ್
ಹ್ಮ ಹ್ಮ್
ಮಳೆ ಫುಲ್ ಜೋರ ಆಯ್ತಾ ಆ ಕಡೆ
ಜೋರ ಆಗೈತಿ ಫುಲ್ ಜೋರ್
ಹ್ಮ್
ಅಲ್ಲಿ ನಿಮ ಕಡೆ ಅತ್ ಮಳಿ
ಹಾ ನಮ್ ಕಡೆ ಸಣ್ಣಾಗ ಹಂಗೆ ಜಿಪ್ ರೀತಿ ಬಂದೋಯ್ತು
ಈ ಕಡೆ ಫುಲ್ ಜೋರ್ ಬಂತು ಬಾಳ್ ಬಾ
ಹ್ಮ್
ಬಾಣನ್ನೆ ಕಾಣ್ತಿದ್ದಿಲ್ಲ ಅಷ್ಟ ಕತ್ಲಗಿತ್ತು
ಹೌದಾ
ಆಕಾಶನೇ ಕಣ್ಣಿತೀರಿಲ್ಲ ಅಷ್ಟು
ಹ
ಹ್ಮ್
ಮತ್ ಮಳಗ ಹೋಗಿ ಮಳಗ ಬಂದ್ರ ಇವತ್ ನೀನ್ ತಸೊಂಡ
ತೋಸ್ಕೊಂಡ್ ಬಂದ್ೇ ನಮ್ಮ ಮನ್ಯಾಗ ತೊಡುವಯ್ತು ಏನ ಅಕೊಂಡು ಹೋಗು ಅಂದ್ರು ತಲೆಗೆ ಏನರಾ ಅರ್ಕೊಂಡ ಹೋಗ್ ಅಂದ್ರು
ಹಾ
ನಾನು ಹೋಗೋಣ ಬಿಡು ಮಳೆ ಏನು ಬರ್ಲಾ ಅನ್ಕೊಂಡ ಹೋಗುಬಿಟ್ಟೆ
ಹ ಹಾ ಹಾ
ಮಳೆ ಬಂದುಬಿಡ್ತು ಅಲ್ಲಿ
ಹಾ ಫುಲ್ ಹ್ಮ್ ಒಟ್ಟಿಗೆ ತಳ್ಸಕೊಂಡು ಹೋಗಿ ತಳ್ಸ ಬಂದ್ರಿ
ಹಾ ಹಾಗೆ ಆಯ್ತು ಅದು
ಹ
ಇದು ಹೋಗ್ಬೇಕಾದ್ರ ಕಣ್ಣಿಗ ಒಂದ್ ಹೆಲ್ಮೆಟ್ ಹಾಕೊಂಡ ಹೋಗಿದ್ದಿಲ್ಲ ನಾನ
ಹಾ
ಹಾ ಒಂಟಿನಿ ನಾನ ಒಂದ್ ಅರವತ್ತು ರೂ ಒಂಟಿನಿ ಹೋಗಷ್ಟು ಜನ ನರಾಗಿ ಒಂದು ಹಳ ಬಂದು ಬಡದ ಬಿಿಡ್ದ ಕಣ್ಣಿಗೆ
ಹಾ ಯಾ
ಕಣ್ಣು ನವುದು ಕೊಡ್ತೇ
ಹ್ಮ್
ಕಡಲಾ ಕುಡಕಾದು ಈ್ ಒಡಗ ಕ್ಣು ಇ ಕಣ್ಣಿ ಒಡಕ
ಹಾ
ಫುಲ್ ಕಡಲ್ ಬಿಡತು ನಡಿ ಕ ತಗಕ ಬರ್ಲಿಲ್ಲ ಹತ್ತು ನಿಮಿಷ ನಾವ್ಗೆ ತೆಗೋಕ ಆಗಲ್ ಕಂಡ
ಹೌದಾ
ಮತ್ತ ಸ್ವಲ್ಪ ನಿಂತೆ ಒತ್ಕೊಂಡ ಇ ಕೊಂಡ ಹದೇ ಎಲ್ಲದದು ಹೊಹಗಳಿಗೆಲ್ಲ
ಹಾ ಮಾರ್ಕೆಟ್ಟೆಗ ಇದ್ದ ಹೊಂಟೀರಿ ಮನ ಕಡೆ
ಬಾಳ ಸೌಂಡ್ ಆಯ್ತಪ್ಪ
ಹ ಹೌದಾ
ಸಕ್ಕೆ
ಹಾ ಮಾರ್ಕೆಟ್ ಹೇಗಿದ್ ಜಾಲ ಹಂಗೆ ಹೊಂಟಿದ್ ನ ಮನ ಕಡೆ
ಏನ್ ತರಕ್ ಮಾಡಿದವಿ ಮಾರ್ಕೆಟ್ಗ
ನಾಾನಾ ಆಲ ಮಸ್ೂರ್ ತಗೊಂಬರಕ್ ಬಂದಿದ್ನಿ
ಹ್ಮ್ ಸಾಯಂಕಾಲ ಸಾ ಕುಡಿಬೇಕ ಮಾದ್ರಿಗೆ ಹೋದಿ
ಹಾ ಹಾ ಈಗ ಹೋಗ್ ಚಾ ಕುಡಿಬೇಕ
ಯಾರ್ ಮಾಡ್ತಾರದಾ ನೀ ಬರ್ಸಾ ಮಾಡಕ್ ನಿಂಗ
ಹ ನಂ ಮಾಡಕ್ ಬರ್ತ
ಚಾ ಎಲ್ಲಾ ಮಾಡಕ್ ಬರಲ್ಲ ನನಗ
ಹೌದ ಏನ ಅದ್ರಗ ಏನ್ ಐತಿ ಚಹಾದಾಗ ಆದಾಗ ನೀರ್ ಕಾಸದು ಹಾಲ್ ಹಾಕದು ಸಕ್ಕರೆ ಚಾ ಪುಡಿ ಹಾಕಿದ್ರೆ ಆಯ್ತು
ಚಾ ನಾ ಕುಡಲ್ಲ ನಾನು ಬುಟ್ ಬುಟ್ಟಿದ್ದೀನಿ ಚಾ ಕಡ ಚ ಹ ಚಾ ಕೂಡ ಅಭ್ಯಾಸನೇ ಇಲ್ಲ ನನಗ ಮುಂಜಾನೆ ಲೇಟ್ ಎದ್ದೇಳ್ತೀನಿ ನ ವಾಕಿಂಗ್ ಇದ್ದೀನಿ
ಹಾ
ಹೋಗಗ ನಾಷ್ಟಾನ ಮಾಡ್ಬಿಡ್ ಅಷ್ಟೊತ್ಗೇ ಆಗಲೇ ಟೈಮ್ ಆಗಿರುತ್ತಾ ಹಾತ ಮತ್ತೆ ಸಾಯಂಕಾಲಕ್ಕ ಏನ್ ಹ ರೂಢಿನಿ ಇಲ್ಲ ಇವಾಗ ಚಾ ಕುಡಿದು ನಾ ಹಾಲ್ ಕುಡಿತೀನಿ ಹಾಲು ಕುಡಿತಿ ನೋಡು ಯಾವಾಗರ ಊರಿಗೆ ಹೋದರೆ ಹಾಲಿನ ಸಕ್ರೆ ಕುಡಿತಿನಿ ಇಲ್ಲ ಅಂದ್ರೆ ಮತ್ತ ಊರಾಗ ಎಮ್ಮಿ ಗಿಮ್ಮಿ ಅದಾವ ಮೊಸರಿಗೀಸರ್ ಇರ್ತದ
ಹಾ
ತಂದ್ರ ಮಸರಿಗೆ ಸಕ್ರಿ ಎಟ್ಟೆಂಟು ಸಲಪ ಇಪ್ಪತ್ತೆಂಟಡು ಹೌದು ಸ್ವಲ್ಪ ಲಸ್ಸಿ ತರ ಮಾಡ್ಕೊಂಡು ಕುಡಿತಿನಿ ಚಲಾ ಅ ಮಸ್ತ್ ಅೇ ಟ ಮಸ್ತ್
ಹಾ ಅಲ್ಲ
ಇನ ಬಾರ
ಹ್ಮ್ ಹ್ಮ್ಮ
ಮತ್ತೆ ನಿ ನಿ ನೀರ್ ಸಂತ ಏನು ಮೊಸರು ಮೊಸರು
ಹಾ ಹ ಮಸೂರಿ ವಿ ಸೇ ಚಂತ ಹಾ ತಿಂತೀನಿ ರಾತ್ರಿ ಮಕ್ಕ ಬೇಕಾದ್ರ ಡೈಲಿ ತಿಂದ ಮಕ್ಕೊಂತೀನಿ
ನಮ್ಮ ಮನೆ ಎಮ್ಮೆ ಅದಾವ
ಹ ನಮ್ಮ್ ಮನೆಗೆ ಎಮ್ಮಿ ಇಲ್ಲ
ಎಲ್ಲಾ ಅಂಗಡಿಯಾಗ ತರ್ಬೇಕಾನ ಹಾಲ್ ನಾಲ್ ಪಕ್ಕಿಟ್ ಹಾಲ್ ತರ್ತರ ಬಂದ್ ಆಕ್ತಾರ
ಪಕೆಟ್ ಹಾಲು ಪಕೆಟ್
ಹಾ
ಪಾಕಿಟಾಲೆ ನಮ್ಮದು
ಬಾಳ ನೀರ್ ಇರ್ತಾವಪ್ಪ ಚಾ ಕೂಡ ಎಕಗಲ್ಲ ಹಾಲು ಕೂಡಲ್ಲ
ಹಾ ಹಾ
ಅಲ ನೀ ಏನ್ ಕೆಿಕಲ್ ಎಲ್ಲ
ಹ್ಮ ಹ್ಮ್ ಹೌದಾ
ಮತ್ತೆ
ಮತ್ತೆ ಏನಲ್ದು
ಅದೇ ಎರಡು ದಿನ ಆಯತು ಇಲ್ಲ ಸಂಜೆ ಆತ ವಾಕಿಂಗ್ ಟ್ಟ ಕ ವತೋಗದಪ್ಪು ಟೂಟೆ ಓಡಾ ಹೋಗ್ತಿದ್ದ ಓಡ ಹೋಗ ಹೋಗತೋಗ ವ್ಯಾಯಾಮ ಮಾಡೋಲ್ಲ ಬಿಟ್ಟ
ಹೌದಾ
ತ ಹಬತೆ ಅಡ್ದಿನ ಆತ
ಹಾ
ನಾಳಿಂದ ಹೋಗಕ್ಕೆಿಲ್ಲ ಸಂಂಬರಕ್ಕೆ ಏನಿಲ್ಲ ಅಷ್ಟ ಅದ ಕೂಡಿ ಹೋಗಿದ್ದ ನಾನು
ಹಾ
ಊರಿ ಜಪ ಅಂದ್ರ ಸಾ ಸಾತ
ಹಾ
ಕ ಯ್ ಬಂದ ಒ ಎಡದಿಂದಾಗ ಎಷ್ಟೊಂದು ಆರ್ನೂರು ಕಿಲೋಮೀಟರ್ ಹೋಗಿದ್ದೆ
ಹೌದಾ ಯ್ದಾಗ
ಬರ ಎಲ್ಲ ಕ ಕೆಲ್ಸ ಇತ್ತ
ಹಾ
ಹ್ಮ ಹಾ
ಗ ದೀಪಾ ಖಾಲಿ ಅತ್ತಲ್ಲ ಹೋಗೋಣ ಅಂತ ಹೇಳಿದ್ದ
ಹೌದಾ
ಅದೇ ಕೊಲಿಕ್ಕೆ
ಹ್ಮ್
ಬ ಸಸ್ತಟ
ಹಾ
ಮತ್ತೆ ಊರಿಗೆ ಯಾರ ಊರಿಗೆ ಯಾರು ಹ ತಮ್ಮ
ನಾನು ನಮ್ಮ ಅಣ್ಣ ನಮ್ಮ ಅಕ್ಕ ನಮ್ಮ ಅತ್ತಿ ಹೋಗಿದ್ದಿ
ಹಾ ಎಲ್ಲಾ ಚಲೋ ಆಯ್ತು
ಅ
ಆಯ್ತಾ ಹಾ
ಮಾಡತ